ಹ
ಕಳ್ಸಿದ್ದ ಹೇಳಿ ಏನ್ ಮಾಡ್ತಾಿದ್ದೀರಾ
ನಾವು ಏರಿಿಲ್ಲ ಈಗ ಕುತ್ಕೊಂಡು ಟಿ ನೋಡ್ತಾ ಇದ್ದೀನಿ ನೀವೇನ್ ಮಾಡ್ತಾ ಇದಿದ್ದೀರಾ
ನಾನು....... ಹಾಗೆ ಸುಮ್ಮ್ನೆ ಕೂತಿದ್ದೆ ಹಾಗೆ ಸುಮ್ನೆ ಕೂತಿದ್ದೆ....... ಹ
ಮಾತಾಡೋಕೆ ಟೈಮ್ ಇದ್ಯಾ
ಹಾ ಇಲ್ದೇನೆ ನಾವ್ ಪಿಕ್ ಮಾಡ್ತೀವಾ
ಆ ಸ್ವಾರಿ ಸ್ವಾರಿ
ಹ್ಮ.... ಹೇಳಿ ಏನಾದರೂ ಕೇೇಳಬೇಕಿತ್ತು ನಮ್ಮ ಹತ್ರ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿತ್ತ
ಹಾ ಬೇಕಿತ್ತು.... ಅಂದ್ರೆ್ ಅೇ ಹೆಂಗ್ ಮಾಡ್ತಾರೆ ನಿಮ್ ಕಡೆ ಅಂತ
ಮದುವೆ... ಬಂದು ಹೇಗ್ ನಾರ್ಮಲ್ ಆಗಿ ಎಲ್ಲಾ ಮಾಡ್ತರಿ ಹಾಗೆ ಮಾಡ್ತೀರಿ
ಅಂದ್ರೆ ಹೇಗೆ ನಿಮ್ ಕಡೆ ರಿಸೆಪ್ಷನ್.... ಸ್ವಲ್ಪ ಎಕ್
ಅದೇ ರಿಷೆಪ್ಷನ್ ಒಬ್ಬೊಬ್ಬರು ಹೇಗ್ ಮಾಡಸಂದ್ರೆ ಒಬ್ಬೊಬ್ರು ನೈಟ್ ಮಾಡ್ತಾರೆ.
ಹಾ ಹ
ಒ ಮಾರ್ನಿಂಗ್ಗೆ ಇಟ್ಕೊಂತಾರೆ ಅಂದ್ರೆ ಮದ್ವೆಮುಗದ್ ತಕ್ಷಣ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾರೆ
ಹಾ
ಹ್ಮ್
ಹ್ಮ್
ಹ ಅದಂದು ಸಂಜೆ ಇಟ್ಕೊಳ್ಳೋರು ಸಂಜೆ ಇಟ್ಕೊಂತಾರೆ ರಿಸೆಪ್ಷನ್ ಇಟ್ಕೊಂಡು ನೈಟ್ ಸ್ವಲ್ಪ ಜನ ಇಟ್ಕೋತಾರೆ ಯಾಕಂದ್ರೆ ನೈಟ್ ಇವಾಗಲ್ಲ ಎಲ್ಲಾ ಅದೇ ತರ ಹ ಮದ್ವೆೆಗೆ ಎಂತ ಬಂದ್ರೆ ಅವರು ಮಾರ್ನಿಂಗ್ ಒಂದ್ಸಲ ಬರ್ಬೇಕು ಇವಾಗ ನಾಳೆ ಎರಡು ಎರಡು ಮದ್ವೆ ಇರುತ್ತೆ. ಎರಡ ಎರಡ ಮದ್ವೆ ಒಟ್ಗೆ ಹೋಗಕ್ಕ ಕಷ್ಟ ಆಗುತ್ತೆ. ಹಂಗಾಗಿ ಮಾರ್ನಿಂಗ್ ಹೋಗ್ಬೋದು ನೈಟ್ ಟ ಹೋಗಿರೋರು ಮಾರ್ನಿಂಗ್ ಹೋಗಲ್ಲ ಅಲ್ವಾ ಅದಕ್ಕೆ ನೈಟೆ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ ಸ್ವಲ್ಪ ಜನ.
ಹ್ಮ್ ಅಂದ್ರೆ ಯಾವ್ದೋ ಒಂದ್ ಕಲ್ಚರ್. ಪ್ರಕಾರ ನೈಟೇ ಮದುವೆ ಮಾಡ್ತಾರೆ.
ಹ
ಹಾ ನೈಟೇ ದಾರೆ.
ಆ ಕಲ್ಚರ್ ಬಂದು ನನಗ ಅಷ್ಟ ಅಷ್ಟೊಂದ್ ಗೊತ್ತಿಲ್ಲ
ಹೇಳಿ ಹೇಳಿ ಕೇಳಿಸ್ತಿದೆ
ನಾನ್ ಕರಿತಿನಿ ಟೀ ಮಾಡತಿನಿವಾಗ ಟೀ ಮಾಡ್ಲ ಹಾಲು ಬೇಕ ಟೀ ಬೇಕ. ಹಾಲು ಹಾಲ ಬೇಕಾ ಸರಿ ಮಾಡ್ತೀನಿ ನಂಗ ಟೀ ಬೇಕು.
ಯಾವ್ದೋ ಚಿಕ್ಕ ಪಾಪು ಮಾತಾಡ್ದಂಗ ಕೇಳಿಸತಿದೆ ಫೋನಲ್ಲಿ.
ಹಂಗೇನಿಲ್ಲ ಹೇಳಿ ಹೇಳಿ. ಹ್ಮ್ ಹೇಳಿ ನೀವೆ ಕೇಳೋಣ.
ಹ
ಹ್ಮ್ ಮತ್ತೆ ಯಾವ ಅದ
ಹ
ನನಗ ಏನ್ ಕನ್ಫ್ಯೂಷನ್ ಅಂದೆ ಯಾವ್ ಕಲ್ಚರ್ ಅಲ್ಲಿ ಆಥರ ಮಾಡ್ತಾರೆ ಅಂತ ಅರ್ಥ ಆಗಲಿಲ್ಲ ನಿಮ್ ನಿಮ್ಗ ಏನಾದ್ರೂ ಗೊತ್ತಾ.
ನಮಗೂ ಗೊತ್ತಿಲ್ಲ ಅಂದ್ರೆ ಒನೊಂದ ಒನೊಂದ್ ಕಡೆ. ರಾತ್ರಿ ಹೊತ್ತೇ ದಾರೆ ಮಾಡ್ತಾರತ್ತೆ.
ಹ್ಮ್
ನಾನು ಎಲ್ಲೋ ಕೇಳ್ಪಟ್ಟಿದ್ದೆ.
ಹ್ಮ್
ಹ್ಮ್ ನಮ್ಮಕ್ಕ ಅಂತ ಯಾರೋ ಒಬ್ರು ಇದ್ರು ಅವ್ರು ಹೇಳಿದ್ರು.
ಹಾ ಹಂಗಾದ್ರೆ ನಿನ್ ಕಸಿನ್ನೇ ಕೇಳ ನೋಡಿ.
ಹ್ಮ ಅವರು ಅವ್ರಗೂ ಬೇರೆಯವ್ರು ಹೇಳಿದ್ರಂತೆ ಅವ್ರಗೂ ಕನ್ಫರ್ಮೇಶನ್ ಇಲ್ಲ.
ಹ ಹಂಗಾದೆ ನೀವೇ ತಿಳ್ಕೊಂಡ್ ನೆಕ್ಸ್ಟ್ ಕಾಲಲ್ಲಿ ಹೇಳಿ.
ಹಾ ಆಯ್ತು ನೀವೇನ್ ಬಿಸ್ನೆಸ್ ಮಾಡ್ತಾ ಇರೋದು.
ಬಿಸ್ನೆಸ್ ಬಂದು ಓನಾಗ ಏನ್ ಮಾಡ್ತಾ ಇಲ್ಲ. ಸದ್ಯಕ್ಕ ಇವಾಗ. ಗ ಐಟಿ ಕಂಪನಿಲ್ ಜಾಬ್ ಮಾಡ್ತಾ ಇದ್ದೀನಿ.
ಹಾ
ಹ್ಮ್
ಹ್ಮ್
ಹ್ಮ್
ನಾನು ಲೆಕ್ ನಾನು ಲೆಕ್ಚರರ್ ಆಗಿದ್ದೀನಿ.
ಎಲ್ಲಿ
ಜೇ ಎಸ್ ಎಸ್ಸು.
ಹಾ ಅಲ್ಲಿ ಜೇಸಸ್ ಅಚ್ಚೆನ ಏನ್ ಹಓದಿದ್ದೆ ಜೇಸಸ್ ಅಲ್ಲಿ
ಅಲ್ಲೇ ಓದದ್ರಾ ಯಾವತ್ತು ನೋಡ್ಲೇ ಇಲ್ವಲ್ಲ ಆಕ್ಚುಲಿ ನಾನ್ ಈ ವರ್ಷ ಸೇರ್ಕೊಂಡಿದ್ದಲ್ಗೆ.
ಹಂಗಲ್ಲ ಐ ಮೀನ್ ಆ ಬ್ರಾಂಡ್ ಜೇ ಸಿಸ್ಟರ್ ಓದಿದ್ದು ನಾ ಓದಿದ್ದ ಬಂದು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಜೇಸ ಎಸ್ ಬ್ರ್ಯಾಂಚ್ ಹ.
ನಾನು ಮೈಸೂರ್ಲಿ ಮೈಸೂರ್ಲ್ಲಿ ಈಗ ಲೆಕ್ಚರರ್ ಆಗಿರೋದು
ಓಕೆ ಯಾವ್ದದು ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವ್ದ
ಇದು ಫಿಜಿಕ್ಸ
ಪಿ ಯುಗ ಓಕೆ ಓಕೆ
ಓಕೆ
ಹ್ಮ ನೀವು ಅದಕ್ಕೆ ಲೆಕಚರಾಗಿ ನನಗೆ ಮದ್ವೆ ಮದ್ವೆ ಟಾಪಿಕ ಹೇಳಕ್ ಮಾಡಿದ್ರ
ನನಗೂ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಅದಕ್ಕೆ
ಮತ್ತೆ
ಮತ್ತೆ ಹೇಳಿ ಕೇಳಣ
ನೀವ ಹೇಳದ್ರೆ ನಾನು ಕೇಳ್
ಹ್ಮ್
ಏಕೆ ನೀವೇಏನಾದ್ರರು ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಾ ಅದಕ್ಕೆೇ ನನ್ನತ್ರ ಕೇಳ್ತಾ ಇದಿರಾ
ಇಲ್ಲ ಆಕ್ಚುಲಿ ನನ್ಗಾಲ ಮದುವೆ ಹಾಗಿದೆ
ಮದ್ವೆ ಯಾಕೆ ನೀ ನೀನ್ ಯಾವತೀರ ಮದುವೆ ಆದ್ರಿ
ಆ
ನೀವ್ ಯಾವ ತರ ಮದ್ವೆ ಆದರಿ ಅಂತ
ಮಾಮೂಲಿ ಎಲ್ಲಾ ತ ಮಾಮೂಲಿ ಈಗ ಆ ನಾರ್ಮಲ್ ಆಗಿ ಆಗ್ತರ್ಲ್ಲ ಮದ್ವೆ ಆತರ
ಹ ಹೇಳಿ ನಿಮ್ದು ಮದ್ವೆ ಸ್ಟೋರಿ ಹೇಳಿ ನಗೂನು
ಹ ಏನ್ ಗೊತ್ತಾ ನೈಟು ರಿಸೆಪ್ಷನ್ ಇತ್ತು ಬೆಳಿಗ್ಗೆ ದಾರೆ ಇತ್ತು ಮೂಹರ್ತ ಹ್ಮ್ ಮಧ್ಯಾಹ್ನ ಹನ್ನೆರಡ ಗಂಟೆಗೆ ಭೋಜನ ಹ ತಿರ್ಗಾ ಅದಾಗಿ ಆಹ ಎಷ್ಟು ಒಂದ ಆರ್ ದಿನಕ್ಕೂ ಏಳ್ ದಿನಕ್ಕೂ ಬೀಗ ಊಟ್ ಇತ್ತು ಅಷ್ಟೇ
ಅಶ್ವ ಸಿಸತ್ರ ಏನ್ ಮಾಡ್ಕಳಿಂದ
ಹಾ
ಅರಿಶಿಣ ಶಾಸ್ತ್ರ
ಹ ಅದ್ರ ಇಂದಲ ದಿವ್ಸ ಮಾಡಿದ್ದು
ಅದನ್ನೇ ಸೇರಿಸಿ ಹೇಳಬೇಕು ಅದನ್ನೇ ಎಲ್ಲ ಒಂದೇ ಅಲ್ವಾ
ಹ್ಮ್ ಆಯ್ತಾಯ್ತು
ಹ ಅದು ಇದು ಬಂದು ಎಲ್ಲಿ ಏನ್ ಮಾಡ್ತಿರೋದು
ಹ ಹೆಂಡತಿ ಮೈಸೂರ್ಲ್ಲ ಇದಾರೆ ಅವ್ರವೇ
ಹ
ಹ್ಮ್
ಓಕೆ ಓಕೆ
ಹಾ ಓಕೆ
ಮತ್ತೆ
ಮತ್ತೆ ಏನು ಇಲ್ಲ ಕಾಫಿ ಆಯ್ತಾ
ಕಾಫಿ ಇವಾಗ ಮಾಡ್ಬೇಕಂಡಿ ನೀವ್ ಮಾಡದ್ರಾ
ನಾವಿನ್ನು ಮಾಡಿಲ್ಲ ವಯ್ಫು ಸ್ವಲ್ಪ ಹೊರಗಡೆ ಹೋಗಿದಿದ್ದಾರೆ
ಹ್ಮ್
ಅದಕ್ಕೆ ನಾನು ಇಲ್ಲೇ ಕುಂತಿದ್ದಿವತ್ತು ಸಂಡೇ ಅಲ್ವಾ ಸ್ಯಾಟರ್ಡೇ ಅಲ್ವಾ
ನೀ ನನ್ ಜೊತೆ ಮಾತಾಡ್ತೀ ನೀಮ್ಮ ವೈಪ ಬೈ ಅಲ್ವಾ
ಏನಿಲ್ಲ ನನ್ ವೈಫ್ಗೂ ಗೊತ್ತು ಕಾರ್ಯ ಆ್ಯಪ್ ಅಂತ ಏನು ಬೈಯಲ್ಲ
ಹೌದಾ.
ಹ್ಮ್.
ಚೈ.
ನೀವ ಎಲ್ಲೋ ಸಿಕ್ತೀರಾ ಅದಕ್ಕೆಲ್ಲ ಯಾಕ ಬಯತಾರೆ.
ಹಂಗ. ಮತ್ತೆ.
ನಿಮಗ್ ಮದ್ವೆ ಆಗಿದ್ಯಾ.
ಇಲ್ಲಪ್ಪ ನಾ ಇನ್ನ ಸಿಂಗಲ್. ಕಮಿಟ್ ಆಗೋ ಆಸೆ ಇವಾಗಲಿಲ್ಲ.
ಹ.
ಕಮ್ಮಿಟ್ ಆಗೋ ಆಸೆ ಇವಾಗ ಇಲ್ಲ.
ಹಾ.
ಹೇಳಿ ಕೇಳಣ.
ನೀವು ಹೇಳಿ ಕೇಳೋಣ ನಮ್ದೇನೀಲ್ಲ.
ಇನ್ನೇನ್ ಸಮಾಚಾರ.
ಬಕ ನೀ
ಒಂದ್ ನಿಮಿಷ ಇರಿ.
ಹಾ ಹೇಳಿ ಹ ಹೇಳಿ. ಕಾಲ್ ಬಂತ ಯಾವ್ದಾದ್ರೂ.
ಹ ಕಾಲ್ ಬಂತು ಒಂದು ಅದಕ್ಕೆ ಪಿಕ್ ಮಾಡಿಬಿಟ್ಟು ಹೇಳಿದೆ.
ಹ್ಮ್ ಓಕೆ ಓಕೆ ಹ್ಮ್ ಹೇಳಿ ಮತ್ತೆ.
ಹ್ಮ.
ಮತ್ತೆ ಇನ್ನೇನು.
ಇನ್ನೇನು ಇಲ್ಲ.
ಮತ್ತೆನಿಲ್ಲ.
ಹಲೋ.
ಹಾ ಹೇಳಿ.
ಹೇಳು.
ಬೈಕ್ ಬಂದ್ ಹಾರಿಕ್ಸ್.
ಹಾರಿಕ್ಸಲ್ಲಿ ಯಾವ ಸೀರೀಸು.
ಹಂಡ್ರೆಡ್.
ಹಂಡ್ರೆಡ್.
ಹ್ಮ್.
ಸೇಂಪಿಂಚ್.
ನಿಂಗ ಅದ ಇಷ್ಟನಾ.
ಯ ಯಾವ್ ಕಲರ್ ಇಷ್ಟ ನಿಮ್ಗೆ.
ನನಗ್ ಬ್ಯಾಟ್ ಅಂದ್ರೆ ಇಷ್ಟ.
ಆಕ್ಚುಲಿ ನಾನ ಹತ್ರ ಅಲ್ರೆಡಿ ಎರಡು ಆರೆಕ್ಸ್ ಇದೆ.
ಹ ಹ ಹ ತಗ ಪ ದಡ್ ಮಸ. ಮತ್ತೆ.
ಅಂದ್ರೆ ಆ..... ಸುಮ್ನೆ ಆಗ ನಾ ಫಸ್ಟು. ಓದ್ತಿದ್ನಲ್ಲಾ.... ಸ್ಟಡಿಸ್ ಇತ್ತಲಾ.
ಹಾ
ಆಗ್ ತಗೊಂಡಿದ್ದು ಈಗ ನಿಂತಿದ್ದಂಗೆ ನಿಂತು ಬಿಟ್ಟಿದೆ ಆರಿಕ್ಸ್ ಅಂಡ್ರಡ್.
ನಂಗೆ.... ಒಂದ್ ಕೊಡಿ ಮತ್ತೆ.
ನೀವೆಲ್ಲಿರೋ ಅಂತ ನಮ್ ಗೊತ್ತಿಲ್ವಲಾ ನೀವೆಲ್ಲೋ ದೂರದಲ್ಲಿ ಇರ್ತೀರಾ.
ಹ್ಮ್
ಪರ್ವಾಗಿಲ್ಲ ತಂದು ಕೊಡಿ
ಆಯ್ತತ್ ತಗೊಳ್ಳಿ ಯಾರಗ್ ತಾನೆ.
ಸರಿ ಆಯತು ನಾನು ನಿಮಗೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ.
ಹಾ, ಓಕೆ -ಓಕೆ ನಾನು ಈಗ ವೈಫ್ ಬಂದರು ಕಾಫಿ ಮಾಡಿಸಕೊಂಡು ಕೂಡಿತೀನಿ. ಹಾ,. ಓಕೆ
ಓಕೆಬಾಯ್ ಉಷಾರು.